ಹಲೋ ಹಲೋ ಹಾ ಊಟ ಆಯ್ತಾ
ಹಾ ಊಟ ಆಯ್ತು ನಿಮ್ದು
ಹ್ಮ ಆಯ್ತು ಏನ್ ಮಾಡ್ತರಿ ಬೀರಾ
ಸುಮ್ನೆ ಕುಮ್ತಿದ್ದೆ ನಾನು ನೀವ ನ್ ಮಾಡ್ತಿದ್ದರ
ಹ ನಾ ವಾಕಿಂಗ್ ಮಾಡ್ತಿದ್ದೆ
ಹೌದಾ ಊಟ ಏನ್ ಮಾಡಿದೀರ ವಾನಿ
ಹ್ಮ ಇವತ್ತು ಹಾಸ್ಟ್ಲ್ ಗಿ ಹ ಹೇಳ್ತೀಿ ಕಳ್ಸ್ತ ಇದು ಹಾಸ್ಟೆಲ್ ಗೀ ರೈಸ್ ಕೊಡ್ಟ್ಟಿದ್ರು
ೇಲ್ಸ್ಕೊಟ್ಟಿದ್ರಾ
ಹ್ಮ್್ಮ್
ಹ್ಮ್ ನೀನ್ ಕಾಲೇಜ್ ಹೋಗಿದ್ರಾ
ಹಾ ಹೋಗಿದ್ದೆ ಇವತ್ ಎಕ್ಸಾಮ್ ಇತ್ತು
ಹಾ ಹಾ
ಹ್ಮ್ ಯಾವದು
ಯಾವ್ದ ಎಕ್ಸಾಮು
ಕೆಮಿಸ್ಟ್ರಿ ಆಫ್ ಡೈರಿ ಪ್ರೊಡಕ್ಟ್ಸ್ ಅಂತ ಹೇಳಿ ಹ್ಮ್ ಹ್ಮ್್ಮ್ ನ್ ನೀವನ್ ತಿಂದ್ರಿ ನ್ರಿ
ನಾನ ಅಣ್ಣ ಸಾಂಬಾರ ಚಪಾತಿ ಕಾಳುಪಲ್ಲೆ
ನೀವು ಹಾಸ್ಟಲಲ್ಲಿ ಇರೋದಾರೆ ಮನೇನ
ಇಲ್ಲ ಮನೆಲ ಮನಾಲ
ಹಾ ಏನ್ ಹ್ತ್ತಿರೋದ್ ನೀವು
ನಾನು ಎಜುಕೇಶನ್ನು ಎಜುಕೇಶನ್ ಏನು ಇಲ್ಲ
ಓಕೆ ಮನೇಲಿ ಇರದಾ
ಹಾ ಮನೇಲಿ ಇರೋದು
ಹ್ಮ್ ಅಂದ್ರೆ ಏನ್ ಓದ್ಕೊಂಡಿದ್ದೀರಾ
ಅದೆಲ್ಲ ಇಲ್ಲ
ಓ ಸರಿ ಸರಿ
ಸೆವೆಂತ್ ಸ್ಟ್ಯಾಂಡರ್ಡ್ ಲಾಸ್ಟ್
ಹ ಆಯ್ತ ಆಯ್ತು ಹ ನಾನೀಗ ನಾನು ಟೆಂತ್ ಮತ್ತ ಎಲ್ಲಾ ನಮ್ಮೂರಲ್ಲಿ ಓದಿದ್ದು
ಟೆಂತ್ ಯ ಯಾವ ಊರಲ್ಲಿ ಯಾವ ಊರಲ್ಲಿ ಓದಿದ್ದು
ಚಿಕ್ಕಬಳ್ಳಾಪುರದ ಹತ್ರ ಇದು ಇದೆ ಅ ಶಿಲಗ ಅಂತಿದೆ ಹ ನಮ್ಮ ಅಲ್ಲಿ ಹಲ್ಲಿ ಹಳ್ಳಿ
ಹಾ
ಹಾ ಅಲ್ಲಿ ನಮ್ಮ ನಮ್ಮೂರಲ್ಲಿ ಸ್ಕೂಲ್ ಇದೆ ಟೆಂತ್ ವರೆಗೂನು ಸಂಗ ಅ ನನ್ ಮನೆಿಂದನೆ ಅಲ್ಲಿ ಸ್ಕೂಲ್ ಓಡಾಡ್ತಿದ್ದೆ ಸ್ಕೂಲ್ಗೆ ಹೋಗಿ ಬರ್ತಿದ್ದೆ ಆೇ ಟೆಂತ್ ಕಂಪ್ಲೀಟ್ ಆದ್ಮೇಲೆ ಹ ಪಿಯುಗೆ ಶಿಲಘಟ್ಟ ಸೇರ್ಕೊಂಡೆ
ಹೌದಾ ಆವಾಗ ನೀನು ಸೈನ್ಸ್ ಮಾಡಿದೀನುೋ
ಹಾ ಪೂಲ್ ಸೈನ್ ಮಾಡಿದ್ದೆ ಪ ಸಿ ಎಂ ಬಿ ಹ ನಂದ ನೈಂಟಿ ಸೆವೆನ್ ಪರ್ಸೆಂಟ್
ನ ನೈಂಟಿ ಸೆವೆನ್ ಪರ್ಸೆಂಟೇಜ್
ಹ್ಮ ಹ
ಪರ್ಸೆಂಟೇಜ್ ಎಷ್ಟ ಆಯ್ತದು ಅದು ನೈಂಟಿ ಸೆವೆನ್ ಪಾಯಿಂಟ್ ಎಷ್ಟಾಯಿತು ಈಗ ನೈಂಟಿ ಸೆವೆನ್ ಆಗೇತ್ ನೋಡ ಹಾ ಹಿಂಗಿದ್ಯಾ ನೈನದ್ಯಾ ಓಹೋ ಓ ಸರಿ ಅಪ್ಪ ಅಮ್ಮ ಏನ್ ಮಾಡತಾರೆ.
ಅಪ್ಪ ಅಮ್ಮ ಹೋಟ್ಲಲ್ ಕೆಲ್ಸ ಮಾಡ್ತಾರೆ.
ಹ್ಮ್ ಹ್ಮ್ ಅಮ್ಮ ಇಬ್ರು ಇಬ್ರು ಒಂದೇ ಹೋಟ್ಲಲ್ಲಿ ಮಾಡ್ತಾರಾ
ಇಬ್ರ ಜೊತೇಲಿ ಹೋಗಿ ಸಂಜೆ ಬರ್ತಾರೆ ಸಂಜೆ ಅಂತಾನೆ ಒಂದ್ ಮೂರುವರೆ ನಾಲ್ಕಕ್ ಗಂಟೆ ಅಷ್ಟೋರಳಗೆ ಮನೆಗ್ ಬರ್ತಾರೆ.
ಅಣ್ಣ ಅಣ್ಣ ಏನ್ ಮಾಡ ಅಣ್ಣ
ಅಣ್ಣ ಇಲ್ಲ ನನಗೆ ತಂಗಿ ಇದ್ದಾರೆ ತಂಗಿ ಅವಳು
ತಂಗಿ ಏನ್ ಮಾಡ್ತಿದಾರೆ ಇವಾಗ್ ಎಜುಕೇಶನ್ ಅವರುೂನು ಕಂಟಿನ್ಯೂ ಆಯ್ತಾ ಕಂಟಿನ್ಯೂ ಐತಾ ಅಥವಾ ಡ್ರಾಪ್ ಆಗೈತೆ
ಇಲ್ಲ ಸೆಕೆಂಡ್ ಪಿಯು ಓದ್ತಿದ್ದಾಳೆ ಸೈನ್ಸ್ ಓದತಿದಾಳೆ ಅವಳೂನು ಸೈನ್ಸ್ ಓದ್ತಿದ್ದಾರೆ ಕೇಳಿಸತಿದ್ಯಾ ನಾನ್ ಮಾತಾಡೋದು
ಹ ವಾಯ್ಸ್ ಬ್ರೇಕ್ ಆಗ್ತಿದೆ ನೀವು ಎಲ್ಲಿದ್ದೀರಾ. ಹಲೋ ಪಾವನ ಅವ್ರೇ ಹಾ ಇವಾಗ ಕೇಳ್ತಿದ್ದ ಹೇಳಿ
ಹ್ಮ ಅವಳು ಸೈನ್ಸ್ ಓದತಿದಾಳೆ ಚಿಕ್ಬಳ್ಳಾಪುರದಲ್ಲ
ಹೌದಾ ಹ್ಮ ಒಟ್ನಲ್ಲಿ ನಿಮ್ದು ಎಲ್ಲಾ ಸ್ ಸೈನ್ಸ್ ಫ್ಯಾಮಿಲಿ ಅಂದಂಗ ಆಯ್ತು
ನಾನ್ ನನ್ ತಂಗಿ ಇಬ್ಬರೇ ನಮ್ ಪಪ್ಪ ಮಮ್ಮ ನಮ್ ಪಪ್ಪ ಟೆಂತ್ ಅಷ್ಟೇ ಓದಿರೋದು. ನಮ್ಮ ಮಮ್ಮಿ ಸೆಕೆಂಡ್ ಪಿಯು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ.
ಇಂಪಾರಡೆಂಟ್ ಅಲ್ಲ ಸ್ಕೀಲ್ ಇಂಪಾರಡೆೆಂಟ್ ಯಾವದೇ ಆಗಲಿ
ಹಾ ಹಾ ಅದು ನಿಜ ಹ್ಮ್ ಹಾ
ನಾನ ಏಕ್ಕೆ ಏನ ಅದು ಎಷ್ಟು ಓದಿದೀವಿ ಅದನ್ನ ತಿಳ್ಕೋದ ಮುಖ್ಯ ಅಲ್ಲ. ಸ್ಕಿಲ್ ಇರಬೇಕ್ ಮನುಷ್ಯಾಗೊಮ್ಮೆ
ಹ್ಮ್ ಸ್ಕಿಲ್ ಇದ್ರನಲ್ಲ ಈಗ್ ಜಾಬ್ ಸಿಗದು
ಹ್ಮ್ ಮತ್ತೆ ಏನ್ ಓನ್ ಆಗಿ ಬಿಸ್ನೆಸ್ ಗಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದಿರಾ ನಿಮ್ಗೆ
ಹಾ ಹಾಗಂತೇನಿಲ್ಲ ಈಗ ನಂದು ಡಿಗ್ರಿ ಮುಗ ಡಿಗ್ರಿ ಮುಗ ಆಮೇಲೆ ಫಸ್ಟ್ ಇಡಸ್ಟ್ರಿ ಈಗ ಹೋಗ್ತೀನಿ ಅಲ್ಲಿ ಎಲ್ಲನು ಸ್ವಲ್ಪ ನೋಡಿ ಆಮೇಲ್ ಪ್ಲಾನ್ ಪ್ಲಾನ್ ಮಾಡ್ತೇವಿ ಹ್ಮ್ ಅಂದ್ರೆ ನಮ್ದಲ್ಲಿ ನಂಡೆ ಓ ಆತರ ಇಂಡಸ್ಟ್ರಿ ಎಲ್ಲ ಡೈರಿ ಇಂಡಸ್ಟ್ರಿ
ಡೈರಿ ಇಂಡಸ್ಟ್ರಿಿನ
ಹ್ಮ್ ನಾನ್ ಓದ್ತಿರೋದು ಡೈರಿ ಸೈನ್ಸ್ ಅಂತಂದ್ರೆ ನಾವ್ ಹಾಲಿನ ಬಗ್ಗೆ ಓದ್ತಿವಿ. ನಿಮ್ದ ಯಾವರು ಹೇಳಿ ಹಲೋ ನಿಮ್ದ ಯಾವಊರು ಗುಲ್ಬರ್ಗ ಆ ಗುಲ್ಬರ್ಗದಲ್ಲಿ ಒಂದು ಡೈರಿ ಸೈನ್ಸ್ ಕಾಲೇಜ್ ಇದೆ ಹ್ಮ್ ಅಲ್ಲೊಂದು ಡೈ ಡೈರಿ ಸೈನ್ಸ್ ಕಾಲೇಜ್ ಇದೆ ಕೇಳಿದೀರಾ.
ಏ ಇಲ್ಲ ನಾನ್ ಯಾಕಂದ್ರೆ ಸೆವೆನ್ ಸ್ಟ್ಯಾಂಡರ್ಡ್ ಲಾಸ್ಟ ಎಲ್ಲಾ ಅದಕ್ಕೆ ನಾನ್ ಇಲ್ಲ ನನ್ ಕೇಳಿಲ್ಲ ಯಾವ್ದು
ಹಾ ಇರ್ಲಿಿ ಪರವಾಗಿಲ್ಲ ಇರ್ಲಿ ಪರವಾಗಿಲ್ಲ ಹ ಎಲ್ಲಿ ಪರವಾಗಿಲ್ಲ ಅಲ್ಲಿ ಹೋಗ್ಲಿ ನಿಮ್ಮೂಊರಲ್ಲಿ ಹಾಲಿನ್ ಡೈರಿ ಇದಿಯಾ
ಹಾ ಇಲ್ಲ ಯಾವವು್ದ ನಿಮ್ದ ಅಲ್ ಪ್ರಾಡಕ್ಟ್ ಯಾವದು ನೀ ಪ್ರಾಡಕ್ಟ್ ಯಾವವು್ದದು
ಹಂಗಲ್ಲ ನಾವು ಯಾವತರ ಪ್ರಾಡಕ್ಟ್ ಮಾಡ್ತೀವಿ ಅಂತಂದ್ರೆ ಈಗ ಐಸ್ ಕ್ರೀಮ ಅದಾದ್ಮೇಲೆ ಹಾ ಐಸ್ ಕ್ರೀಮ್ ಮತ್ತೆ ಕೋವಾ ಪೇಡ ಅ ಜಾಮೂನ್ ರಸಗುಲ್ಲಾ ಮತ್ತೆ ತುಪ್ಪ ಬೆಣ್ಣೆ ಆಹ ಇ ಚೀಸ್ ಚೀಸ್ ಕೇಳಿದೀರಾ ಪಿಜ್ಜಾ ಎಲ್ಲಾ ಹ ಪಿಜ್ಜಾದಲ್ಲಿ ಆಗ್ತಾರಲ್ಲ ಚೀಸ್ ಹ ಅದು ಎಲ್ಲ ಯಾವ ತರ ಮಾಡಬೇಕು ಯಾವತರ ಮಾಡ್ಬೇಕು ಏನು ಅಲ್ಲ ಕಲಿತೀವಿ ಹ್ಮ್ ಹ ಹ ಈಗ ಅದನ್ನ ಕಲಿತಿದೀವಿ ಅಂತಂದ್ರೆ ಇನ್ನುೂ ಟೂ ಇಯರ್ಸ್ ಇದೆ ಅದ್ರಲ್ಲಿ ಹೆಂಗಂತಂದ್ರೆ ಆ ಯೋಗ ಫುಲ್ ಹೈಸ್ಕೂ ಕ್ರಮ್ ಹ ಪ್ರಿಪೇರ್ ಮಾಡೋದ ನೀವು ಐಸ್ ಕ್ರೀಮ್ ತಿಂತೀರಾ ಬಟ್ ಅದ್ರಿಂದ ಯಾವ್ ತರ ಪ್ರಿಪೇರ್ ಮಾಡ್ಬೇಕು ಪ್ರೊಸೀಜರ್ ಯಾವ್ತರ ಮಾಡ್ಬೇಕು ಹಲೋ
ಹ್ಮ್ ಹಾ ಹೇಳಿ ಹೇಳಿ ಹೇಳಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ
ಗೊತ್ತಿರು ತಾನೆ
ಕೇಳ್ತಿದ್ದೆ ಕೇಳಿ ಪವನ
ಹ ಯಾವ್ತರ ಮಾಡ್ಬೇಕು ಅಂದ್ರೆ ಇವಾಗ ಟೆಂಪ್ರೇಚರ್
ಟೆಂಪರೇಚರ್ ಗೊತ್ತಲ್ಲಾ
ಹಾ ಗೊತ್ತೇಿ ಹಾ ಹಲೋ ಕೇಳುಸ್ತಾ ಇಲ್ಲ ನಿಮ್ಮ್ ವಯ್ಸು ಫ್ರಿಜ್ ಕೇಳಿದ್ದೀನಿ ಕೇಳಿದ್ದೀನಿ ಹಾ ಕೇಳಿದ್ದೀನಿ ಫ್ರಿಜ್ ಕೇಳಿದ್ದೀನಿ ಹೇಳಿ
ಅಲ್ ಮೇಲೆ ಡೀಪ್ ಫ್ರೀಜರ್ ಅಂತ ಬರುತ್ತಲ್ಲ
ಹಾ
ಅದ ಅದೇ ತರ ದೊಡ್ ದೊಡ್ಡ ಕೋಲ್ಡ್ ರೂಮ್ಸ್ ಅಂತ ಮಾಡ್ತೀವಿ ಸೊ ನಾವ್ ಆ ಮಾಡಿದ್ ಪ್ರಾಡಕ್ಟ್ ಗಳನ್ನೆಲ್ಲಾ ಆ ಕೋಲ್ಡ್ ರೂಮ್ ಗಳಲ್ಲಿ ಸ್ಟೋರ್ ಮಾಡ್ತೀವಿ ಅಂತಂದ್ರೆ ದು ಕೋಲ್ಡ್ ರೂಮ್ ಅಂದ್ರೆ ಒಂದು ನಾಲ್ಕ್ ಡಿಗ್ರಿ ಸೆಲ್ಸಿಯಸ್ ಮ ಕೆಲವೊಂದು ಐಸ್ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮೇಂಟೈನ್ ಮಾಡ್ತಿರ್ತವಿ ಸೋ ಕೆಲವೊಂದ್ ಪ್ರಾಡಕ್ಟ್ ಗಳೆಲ್ಲ ಅಲ್ಲಿಗೆ ಇಷ್ಟ ಸ್ಟೋರ್ ಮಾಡ್ತೀವಿ ಈವಾಗ ಮಿಲ್ಕ್ ಅಂತಂದ್ರೆ ಒಂದ ಫೋರ್ ಡಿಗ್ರಿ ಸಾಕದಿಕ್ಕೆ
ಡೈರಿ ಮಿಲ್ಕ್
ಆ ಸ್ಟೋರ್ ಆ ಡೈರಿ ಮಿಲ್ಕ್ ಅಂದ್ರೆ ಇದು ಹಾಲು ನಾರ್ಮಲ್ ಹಸುಿಂದ ಬಂದಿರುತ್ತಲ್ಲ ಅದು ಹ ಅದನ್ನ ಹಾ ಇವಾಗ ಪ್ಯಾಕೆಟ್ ನಂದಿನಿ ಹಾಲು ನಂದಿನಿ ಹಾಲಲ್ಲಿ ವೆರೈಟಿ ವೆರೈಟಿ ಬರುತ್ತೆ ಹ ಒಂದು ಪ್ಯಾಕೆಟ್ಗಳಲ್ಲಿ ಕಲರ್ ಕಲರ್ ಪ್ಯಾಕೆಟ್ ಗಳು ಇರ್ತಾವ ನೋಡಿ ಒಂದು ಆರೆಂಜ್ ಕಲರ್ ಬ್ಲೂ ಕಲರು ಪಿಂಕ್ ಕಲರು ಹ ಹ ಅದ್ರಲ್ಲಿ ನಾವು ಒಂದೊಂದಿನ ಒಂದೊಂದು ರೀತಿ ಅಂದ್ರೆ ಇವಾಗ ಬ್ಲೂ ಕಲರ್ ಅಂತ ಅಂದ್ರೆ ಟೋಂಡ್ ಮಿಲ್ಕ್ ಅಂತ ಕರಿತೀವಿ ಟೌನ್ ಮಿಕ್ ಅಂದ್ರ ಇವಾಗ ಅದಲ್ಲಿ ಫ್ಯಾಟ್ ಎಸ್ ಎನ್ ಎಫ್ ಎಸ್ಟ್ ಇರ್ಬೇಕು ಅದನ್ನ ನೋಡಿ ಸಪ್ರೇಟ್ ಟೌನ್ ಮಿಲ್ಕ್ ಅಂತ ಸಪ್ರೇಟ್ ಮಾಡ್ತೀವಿ ಈಗ ಸ್ಕಿಮ್ ಮಿಲ್ಕ್ ಅಂತಂದ್ರೆ ಅದರಲ್ಲಿ ಫ್ಯಾಟ್ ಇರೋದಿಲ್ಲ ಬರೇ ಸ್ಕಿಮ್ಮಲ್ ಫ್ಯಾಟ್ ತ ಬರೆ ಹಾಲ ಮಾತ್ರ ಪ್ಯಾಕ್ ಮಾಡ್ವಿ ಅದಕ್ಕೆ ಪಿಂಕ್ ಕಲರ್ ಅಲ್ಲಿ ಪ್ಯಾ ಪ್ಯಾಕ್ ಮಾಡಿ ಕೊಡ್ತೀವಿ
ಸೊ ಆತರ ಒಂದೊಂದು ಅಂದ್ರೆ ಫ್ಯಾಟ್ ಬೇಸಿಸ್ ಮೇಲೆ ಹಾಲ್ನ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡ್ತೀವಿ ಹಂಗೇನೆ ಪಾಡಕ್ು ಕೋವಾ ಹ ಬೇಡ ಆಗಿರ್ಬದು ನಮ್ ಕಲ್ ನಮ ನನ್ ಕ್ಲಾಸ್ ಅಲ್ಲಿ ಫಿಫ್ಟಿ ಮೆಂಬರ್ಸ್ ಇದ್ದೀವಿ ನಾವು ನಮ್ದಿಡೀ ಕಾಲೇಜಲ್ಲೆಲ್ಲ ಒಂದು ಹ ಒಂದ್ ಮುನ್ನೂರು ಜನ ಇರ್ಬೋದು ನಮ್ ಕ ನಮ್ ಕಾಲೇಜಲ್ಲೆಲ್ಲ ಸೇರಿದ್ರೆ ಮತ್ತೆ ಮ ಗುಲ್ಬರ್ಗ್ ಅದೆಲ್ಲ ಒಂದ್ ಇನ್ನ ಅವ್ರು ನೂರ್ ಹಾ ಗುಲ್ಬರ್ಗದಲ್ಲಿ ಒಂದು ಇನ್ನೂರಿ ಇ ಇನ್ನೂರು ಇರ್ಬೋದ ಅಷ್ಟೇ ಅಲ್ಲಿ ಗುಲ್ ಗುಲ್ಬರ್ಗ ಹ ಅಲ್ಲಿ
ಗುಲ್ಬರ್ಗದಲ್ಲಿ ಇನ್ನು ಟೂ ಹಂಡ್ರೆಡ್ ಇಲ್ಲಿ ನಿಮ್ಮಲ್ಲಿ ತ್ರೀ ಹಂಡ್ರೆಡ್ ಅಂದ್ರೆ ಫೈವ್ ಹಂಡ್ರೆಡ್
ಹಾ ಒಂದ್ ಒಂದ್ ಬ್ಯಾಚಿಗೆ ಅಷ್ಟು ಔಟ್ಪುಟ್ ಆಗ್ತವಿ
ಒಂದು್ ಬ್ಯಾಚಿಗೆ ಫೈವ್ ಫಿಫ್ಟಿ ಮೆಂಬರ್ಸ್
ಹಾ ಅಷ್ಟೇ ಬರುತ್ತೆ
ಹ್ಮ ಹ್ಮ ಅಷ್ಟೇ ಬರುತ್ತಾ ಟೂ ತೌಸ ಟ್ಟ ಟ್ವೆಂಟಿ ಸಿಕ್ಸ್ ಟ ತೌಟ್
ಹಾ
ಟೂ ತೌಸಂಡ್ ಟ್ವೆಂಟಿ ಸೆವೆನ್ಗೆ ಇನ್ನ ಜಾಸ್ತಿ ಆಗುತ್ತೆ ನಿಮ್ದು ಹ್ಮ
ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದ್ರೆ ಇವಾಗ ನಮಗ ಇರೋದು ಎರಡೇ ಕಾಲೇಜು ನಾವ್ ಔಟ್ಪುಟ್ ಆದ್ಮೇಲೆ ನಮ್ಗೆ ಡೈರಿ ಇಂಡಸ್ಟ್ರಿಗಳ ಲ್ಲೆಲ್ಲ ಜಾಬ್ ಆಪರ್ಚುನಿಟೀಸ್ ತುಂಬಾನೇ ಸಿಗ್ತವೆ ಹಂಗಾಗಿ ನಮ್ಗೆ ನ್ ಟೆನ್ಷನ್ ಇರೋದಿಲ್ಲ ಇದ್ರ ಬಗ್ಗೆ ಹ್ಮ್ ಮತ್ತೆ ನೀವ ಏನಾದ ಅಡಗೆ ಮಾಡೋದೇಏನಾದ್ರು ಕಲ್ತಿದ್ದೀರಾ
ಯಾವ್ದ
ಹಲೋ ಅಡ್ಗೆ ಏನಾದ್ರು ಮಾಡದ್ ಕಲ್ತಿದ್ದೀರಾ ನೀವು ಒಂದೆ
ಹ್ಮ ನಮ್ಗೆಲ್ಲ ಅಡಗೆ ಎಲ್ಲ ಬರಲ್ಲ ಹಾ ಪಾವನವ್ರ ಒಂದ್ ಕಾಲ್ ಬರ್ತಿದ್ದ ನಿಮ್ಗೆ ರಿಟರ್ನ್ ಹಸ್ತೀನಿ
ಹಾ ಸರಿ ಆಯ್ತು ಹಾ ಸರಿ ಆಯ್ತು
ಹಾ